ಕೆೇಳಿಸತಿದೆ ಸ್ವಪ್ನಾ
ಹಾ ಕೇಳಸ್ತಿದೆ ನಿಮಗ್ ಕೇಳಸ್ತಿದಿಯಾ
ಹಾ, ಕೇಳಸ್ತಿದೆ -ಕೇಳಿಸಸ್ತಿದೆ ಏನ್ ಮಲಗಿದ್ರಾ
ಇಲ್ಲ ಮಲರ್ಗಿಲ್ಲ ಆ ಸ್ವಲ್ಪ ಕೆಲ್ಸ ಇತ್ತು ಮಾಡ್ತಂತ ಇದ್ದೆ. ನೀವು
ಹ, ನಾವು ಸ್ವಲ್ಪ ಮಲ್ಗದ್ ಲೇಟು ದಿನಾಲು ಹನ್ನೊಂದುಗಂಟೆ ಹನ್ನೊಂದುವರೆಗೆಲ್ಲ ಮುಲಗತೀವಿ. ನೀವು
ಜ
ನಿದ್ದೆ ಯಾವಾಗ ಬರುತ್ತೆ ಅವಾಗ ಅಂದ್ರೆ ಒಂದೊಂದ್ಸಾರಿ ನಿದ್ದೆ ಬರಲ್ಲ. ಒಂದೊಂದ್ಸಾರಿ ನಿದ್ದೆ ಬರುತ್ತೆ ಮೊದ್ಲೇಲ್ಲ ನಿದ್ದೆ ಬರ್ತಿತ್ತು. ಹತ್ತೂವರೆಗೆಲ್ಲ ಮಲ್ಗತ್ತಿದೆ ಇವಾಗ ನೋಡ್ಬೇಕು ಅದು
ಕೆಲ್ಸ ಜಾಸ್ತಿ ಇರತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ.
ಕೆಲ್ಸ ಇಲ್ಲ ಇ್ದದೆ ಇವಾಗ ಇದು ವಾತಾವರಣ ಈ ತರ ಇರೋದ್ರಿಂದ. ಹಾ, ಹುಷಾರಿಲ್ಲ ತರ ಆಗ್ತೈತೆ ನೆಗಡಿ, ಕೆಮ್ಮು ಜ್ವರ ಆತರ ಆತರ ಇರೋದ್ರಿಂದ ನಿದ್ದೆ ಬರಲ್ಲ.
ಹಾ ಗಂಟ್ಲ ಅದೆಲ್ಲ ಗುಸು ಗುಸನ್ನ ಅಂತಿರತ್ತ.
ಅಂತಯ್ತ್ ಇವಂದ್ ನೆಗಡಿ ಆಯ್ತಂದ್ರೆ ಆ ಮೊದ್ಲು ಅದೇ. ಗಂಟ್ಲೆಲ್ಲ ನೋವು ಮಾತಾಡಕ್ ಬರಲ್ಲ.
ಹೌದು
ಅದಕ್ಕೆಲ್ಲ ಗುಳಿಗೆ ತಗೋಬೇಕು.
ಹ ಅತಿ ಗುಳಗಿಯನ್ನು ತಗೊಂಡ್ರೆ ಒಳ್ಳೇದಲ್ಲ. ಹಾ ಬಿಸ ನೀರ್ ಕುಡಿಬೇಕು ಸ್ವಲ್ಪ ಆ ವಿಕ್ಸ್ ವಿಕ್ಸ ಇರುತ್ತಲ್ಲ ಜಂಡು ಬಾಂಬ್.
ಇಷ್ಟ ದಿನ ಎಲ್ಲಾ ಏನ್ ತಣ್ಣೀರಲ್ಲೇ ತಣ್ಣೀರ್ ಕುಡ್ದಿರ್ತೇವಲ್ಲಾ ಇವಾಗ. ಒಂದೇ ಸಾರಿ ಬಿಸ ನೀರ್ ಕುಡಿದ್ರೆ ಅದನ್ ಚೇನ್ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ಅದುಕೆಲ್ದೆ.
ಇಲ್ಲ ಇಲ್ಲ ಒಂದ್ ಮೂರ್ ದಿನ ಕಂಟಿನ್ಯೂಸ್ ಹಾಕಿ ಬಿಡ್ದಾನೆ ಒಂದ್ ಮೂರ್ ದಿನ ಕುಡ್ದೂ ಬಿಟ್ರೆ. ಸ್ವಲ್ಪ ಕಡಿಮೆ ಆಗತ್ತೇ.
ಆಮೇಲ್ ನಾವು ಮತ್ತ ತಣ್ಣೀರ ಕುಡತಿವಲ್ಲ ಅವಾಗ ಮತ್ ಕೋಲ್ಡ್ ನೆಗಡಿ ಆಗಲ್ವಾ.
ಅಂದ್ರೆ ಕಂಟಿನ್ಯೂ ಕುಡಿಬೇಕು ಬಿಟ್ಟ ಬಿಟ್ಟ ಹಂಗೆ ಅವಾಗ ಅವವಾಗ ಬಿಟ್ಟತ್ತಲ್ಲ ಮೂರ್ ದಿನ ಕುಡಿದ್ರೆ. ಮತ್ತೆ ಆಮೇಲೆ ಸ್ವಲ್ಪ ದಿನ ಮೂ ದಿನ ಆದ್ಮೇಲೆ ಕಡಿಮ ಆಗುತ್ತಲ್ಲ ತಿರ್ಗಾ ತಣ್ಣೀರ್ ಕುಡ್ರೆ ಏನ ಆಗಲ್ಲ.
ಹೋಗುತ್ತೆ ಅಂತ.
ಹ ಅಂದ್ರೆ ಮತ್ತೆ ಅದು ಬಿಟ್ರೆ ಬೇರೆ ಅಂತಂದ್ರೆ ಈ ಬಿಸಿ ನೀರ್ ಕಾಯ್ಸಿ. ಒಂದು ಪುಟ್ಟಿಯಲ್ಲಿ ಅಥವಾ ಒಂದು ಬೋಗಣೆಲ್ಲನ್ನು ಇಟ್ಟು. ಆದ್ರ ಸ್ವಲ್ಪ ವಿಕ್ಸ್ ಮಿಕ್ಸ್ ಮಾ ವಿಕ್ಸ್ ಮಿಕ್ಸ್ ಮಾಡಿ ಮೇಲೆ ಒಂದು ಟವಲ್ ಹಾಕೊಂಡು ಸಲ್ ಹಾವಿ ತಗೋಬೇಕಾದ್ರೊಳಗ.
ಹಾ ಅದು ಗೊತ್ತು ಮಾಡ್ತಾರೆ ನಾವ್ ಚಿಕ್ಕವರ ಇದ್ದಾಗೆಲ್ಲಾ. ಅಜ್ಜ ಅಜ್ಜಿ ಮನೇಲಿ ಮಾಡ್ತರ.
ಅದು ಕರೆಕ್ಟ್ ಆಗಿ ಆಬಿ ತಗೊಂಡ್ಬಿಟ್ರೆ ಕಡಿಮೆ ಆಗುತ್ತೆ.
ಆ ಮೈ ಹೇಳಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು.
ನೈಸರ್ಗಿಕವಾಗಿ ಸಿಗುವಂತದ್ದಲ್ಲ ಈ ಗುಳಿಗೆ ಎಲ್ಲ ಕೆಮಿಕಲ್ ಮಿಕ್ಸ್ ಎಲ್ಲ ಇರುತ್ತೆ ಬೇರೆ ಬೇರೆ. ರಾಸಾಯನಿಕ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರ್ತಾವಲ್ಲ. ಹಂಗಾಗಿ ಅದು ಆರೋಗ್ಯಒಳ್ಳೆ ಅನ್ನು ಅಲ್ಲ.
ಇಗ ಗುಳ್ಗಿ ತಗಂಡಿ ತಕ್ಷಣ ಅದು ಹೋಗಲ್ಲ ಒಂದೇ ದಿನಕ್ಕೆಲ್ಲಾ ನೆಗಡಿ. ಕೆಮ್ಮ ಹೋಗಲ್ಲ.
ಹಾ ಯಾವ್ದೇ ಆದ್ರರು ಅದ್ರದ್ದ ಕೆಲ್ಸ ಆಗ್ಬೇಕಲ್ಲ ಕೆಲ್ಸ ಆದ್ ಕೂಡ್ಲೇನೆ ಎಲ್ಲಾನ ಆಗದೂ.
ಇವಾಗ ಚಿಕ್ಕ ಚಿಕ್ಕ ಕಾಯಿಲೆಗೆಲ್ಲಾ ಜಾಸ್ತಿ. ಈ ಗುಳಿಕಿಯನ್ನು ತಗಂದ್ರೆ ಅ ತೊಂದ್ರ ಆಗುತ್ತೆ.
ಹ್ಮ ಆಗುತ್ತೆ ಅದಿಕ್ಕೆ ಸ್ವಲ್ಪ ಗುಳಿಗೆ. ಗುಳಿಗೆ ತಗೋಬೇಕು ಯಾವ್ ಅನಿವಾರ್ಯತೆ ಇರುತ್ ನೋಡ್ರಿ ಅವಾಗ ಅಷ್ಟೇ ತಗೋಬೇಕು ಗುಳಗೆನ.
ಆತರ
ಅನಿವಾರ್ಯತೆ ಇಲ್ದಿದ್ದಾಗ ಒಂದು ಚಿಕ್ ಚಿಕ್ಕ ಕಾಯಿಲೆಗೆ ಚಿಕ್ ಚಿಕ್ಕು.
ಅಂದ್ರೆ ಇವತ್ತು ಕೆಮ್ಮೂ ನಗಡೆ ಜ್ವರ ಬಂದ ತಂದ್ರೆ ತಗೋಬೇಕಾಗುತ್ತೆ.
ನೈಸರ್ಗಿಕವಾಗಿ ನಾವು. ನಾವು ಪ್ರಯತ್ನ ಮಾಡ್ಬೇಕು ನೈಸರ್ಗಿಕವಾಗಿ ಆಗುವಂತದ್ದು ವಿಕ್ಸ ಹಚ್ಕೊಳೋದಾಗ್ಲಿ. ಹ ಕರೆಕ್ಟ್ ಆಗಿ ಬಿಸ ನೀರು ಕುಡಿಯೋದಾಗ್ಲಿ. ಆವಿಿ ತಗಳದಾಗ್ಲಿ ಜಂಡು ಬೊಂಬಚ್ಗಳದಾಗ್ಲಿ ಎಲ್ಲ ನೈಸರ್ಗ ಕಡಿಮೆ ಆಗುತ್ತೆ ಸ್ವಲ್ಪ ಸ್ವಲ್ಪ ತಕ್ಮಟ್ಟಿಗೆ ಬಂದಿದ್ರೆ ಕಡಿಮೆ ಆಗುತ್ತೆ ಇನ್ನು ಜಾಸ್ತಿ ಆದಾಗ ಇದ್ದೇ ಅದು ಮಾತ್ರೆಗಳು ತಗಳೋದಲ್ಲ
ಮತ್ತೆ ಇದೊಂಂತರ ಹ್ಮ ಸಂಜೆ ಆಗಸ್ರೆ ಜಾಸ್ತಿ ಆಗೋದು ಹಾ ಮಾರ್ನಿಂಗ ಎಲ್ಲ ಸರಿ ಇರೋದು ಆತರ
ನಮ್ದೇ ಆದ ಪ್ರಯತ್ನ ಮಾಡ್ಬೇಕು ಅಂದ್ರೆ ತಣ್ಣೀರಿಂದ ಬೇಗ ಬಂದ್ಬಿಡ್ತ ನೆಗಿಡಿ ಕೆಮ್ಮು ಆಗ್ಲಿ ತಣ್ಣೀರ್ ತಣ್ಣೀರು ಸ್ನಾನ ಮಾಡತ್ಗಲಿ ತಲೆ ಮೇಲೆಲ್ಲ ನೈಟ್ ಹೊತ್ತ ಅಂದ್ರೆ ರಾತ್ರಿ ಹೊತ್ತ ಎಲ್ಲ ತಲೆ ಮೇಲೆ ನೀರ್ ಹಾಕಳದಾಗ್ಲಿ ಮಾಡಿದ್ರ ಕೆಮ್ಮು ನೆಗಡಿ ಜ್ವರ ಇಂಥವೆಲ್ಲಾ ಬರೋದಿರುತ್ತೆ
ಅದು ಏನು ಹ್ಮ್ ನೆಗಡ ಆದಾಗ ಮಲಗ ಕಿನ್ನ ಮುಂಚೆ ಆಹ ಕುಚ್ಚಿರೋದು ತತ್ತಿನ ತಿನ್ಬಿಟ್ಟು ನೀರ್ ಕುಡಿದ್ರೆ ಮಲಗ್ಬೇಕು ವಾಸ ಆಗುತ್ತೆ ಮತ್ತೇ ಅಂತ ಹೇಳ್ತಾರಲ್ಲ
ಏನ್ ಅದನ್ನು ಕೇಳಿಲ್ಲ ನಾವು
ಮತ್ತ ಹ ಮತ್ತೆ ಪುಟ್ಟಾಣಿನೂ ತಿಂದು ಮಲ್ಗ್ಬೇಕು ನೀರ್ ಕುಡ್ದ ರಾತ್ರಿ ಮಲ್ಗ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಅಂತಿಂದ್ರೆ ಬೇಗ ವಾಸ ಹೋಗ ಮೊಟ್ಟೆ ನ ಹೌದು ಮೊಟ್ಟೆ ಮ ತಿನ್ಬೇಕು ಹೋಗುತ್ತೆ
ಆದ್ರೆ ಮಟ್ಟೇದ್ ನಮ್ಗ್ ಗೊತ್ತಿಲ್ಲ ಅಷ್ಟು
ಏನುೋ ಗಿರುಂಡಿ ಇರುತ್ತಲ್ಲ ಮೊಟ್ಟೆಯಲ್ಲಿ ಆ ಬಿಳಿ ಅಂತೂ ಬಿಟ್ ಬಿಟ್ಟು ಒಳಗೆ ಹಳದಿ ಕಲರ್ ಗಿರುಂಡಿ ಅದ್ನ್ನ ತಿನ್ನದ್ರಿಂದ ಪೂಮ
ಭೂ ಮಾ ಅ್ಂತ ಅನ್ಕ್ಕೆ
ಹಾ ಅದು ತಿನ್ನದ್ರಿಂದ ಆ ಹೃದಯಕ್ಕ ಏನು ತೊಂದ್ರರೆ ಆಗುತ್ತೆ ಅಂತ ಹೇಳ್ತಾರಲ್ಲ ಅ್ವಿಜನ
ಆಗುತ್ತೆ ಜಾಸ್ತಿ ತಿಂದ್ರೆ ಆಗುತ್ತೆ ಸ್ವಲ್ಪ ತಿಂದ್ರೆ ಏನು ಆಗಲ್ಲ ಹಾ ಅಂದ್ರೆ ಅದ್ ಮಿತವಾಗಿ ಯಾವ್ದನ್ನ ಯಾವದೇ ಆದ್ರು ಅತಾದ್ರರು ಅಮೃತ ಕೂಡ ವಿಷ ಆಗ್ಬಿಡದು
ಹಾ ಅದು ನಿಜ ಅವರೆಲ್ಲಾ ಇದನ್ನ ಈ ಗಿರುಂದಿರೋ ತಿನ್ನಲ್ಲ ಅವ್ರು
ಹಾ ಹಾ ಹಾ ಅಂದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇವರೆಲ್ಲಾ ಜಿಮ್ ಮಾಡೋರೆಲ್ಲಾ ಇದಾರಲ್ಲ ಅವರೆೆಲ್ಲಾ ಜಾಸ್ತಿ ಇದದೆ ತಿಂತಾರೆ ಎಗ್ ಬಿಳಿದೇ ತಿಂತಾರೆ ಎಗ್ಗೋಯಟ್ು ಎಗ್ಗೋಯಟ್ ಎಗ್ಗೋಯಟ್ ಅಂತ ಬಿಳಿದೆ
ಒಳಗಡೆ ಗಿರುಳ್ಳಿ ಎಲ್ಲ ತಿನ್ನಲ್ಲ ಅವ್ರು ಎತ್ತಿರ್ತಾರೆ
ಅದು ತಿನ್ನೋದಕಿನ್ನ ಹಸಿ ತತ್ತಿನ ನುಂಗ್ಬೇಕು ಅದು ಒಳ್ಳೇದು ಬೆಳಗ್ಗೆ ಬೆಳಗ್ಗೆ ನೀರ್ ಕುಡಿದೇ ನುಂಗಿದ್ರೆ
ಅದು ಜವಾರ ಇದು
ಕ ದೇಹಕ್ಕೆ ಹ ಆರೋಗ್ಯಕ್ಕೆ ದೇಹಕ್ಕೆ ತುಂಬಾ ಒಳ್ಳೇದು ಜವರತು
ಹಾ ಅಂದ್ರೆ ಚಿಕ್ಕಕ್ಕ ಇರುತ್ತೆ ಅದ ಮಟ್ಟೆ
ಅಂದ್ರೆ ನಮ್ಮೂರಲ್ಲೆಲ್ಲ ಅದಕ್ಕೆ ಜಾಸ್ತಿ ರೊಕ್ಕ ಉಂಟು ಅಂದ್ರೆ ಹ ಹಾ ಒಂದು ತತ್ತಿಗೆ ಹತ್ ರೂಪಾಯಿ ಹನ್ನೆರಡು ರೂಪಾಯಿ ಒಂದು ತತ್ತಿಗೆ ಸಿಗತ್ತ ಅಷ್ಟ
ಅದು ಕಡ್ರಿಂದ ಆರೋಗ್ಯವಾಗಿರ್ತೀವಿ ಅಂದ್ರೆ ಕುಡಿಬೇಕು ಹಾ
ಹ್ಮ್ ಹಳ್ಳಿಗಡಲ್ವಾ ಅದಕ್ಕೆ ನಮ್ಮೂರಲ್ಲಿ ಕೋಳಿ ಹುಂಜ ಆಡು ಮೇಕೆ ಇವೆಲ್ಲ ಮತ್ತೆ ದನ ಕರ್ಗಳೆಲ್ಲ ಮಾಡ್ತೀವಿ
ನಿಮ್ ಮನೇಲಿ ಕೋಳಿ ಸಾಕಿದ್ದೀರಾ
ಹಾ ನಮ್ಮನೆಲಿ ಕೋಡಿದ ಸುಮಾರು ಒಂದು ಎಂಟ ಹತ್ತ ಇರ್ಬೋದು
ಅದನ್ನಲ್ಲಾ ಹೆಂಗೆ ಸಂಬಳಸ್ತೀರಂತ
ಅದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಒಂದ್ ಗೂಡು ಕಟ್ಟಿದೀವಿ ಆಹ ಅದಕ್ಕೆ ಅಂತೇಳಿ ಈಗ ಅ ರಾಸ ಅದು ನಡೆದಾಗ ಕಾಳಗಳು ಚೆನ್ನಾಗಿರಲ್ಲಲ್ಲ
ಅಂದ್ರೆ ಅವ ಎಲ್ಲೋ ಹೋಗ್ಬಿಡ್ತೇ
ಇಲ್ಲ ಇಲ್ಲ ಇಲ್ಲ ಒಂದ್ಸಲ ಪರಿಚಯ ಆದ್ರೆ ಅದೇ ಗೂಡಿಗೆ ಬರುತ್ತೆ ಅದೇ ಮನೆಗೆ ಬರುತ್ತೆ ಎಲ್ಗ ಹೋಗಲ್ಲ ಅವ್ಕೂರ್ ಜಾಡಿ ಒಂದ್ಸಲ ತೋರಿಸಬಿಟ್ರೆ ರಾತ್ರಿ ಹೊತ್ತ ಅಲ್ಲೇ ಹೋಗ್ ಮಲ್ಗುತ್ತ
ಹ ಒಂದ್ಸರಿ ರೂಢಿ ಆದ್ರೆ ಅಲ್ಲೇ ಇರುತ್ತೆ ಅಂತ ಮತ್ತೆ ನೀವು ಬೆಕ್ಕೆಲ್ಲ ಸಾಕ್ತೀರಾ
ಹಾ ಬೆಕ್ಕಲ್ಲ ಇದೆ ಕೆಲವ ಕೆಲವೊಂದ್ ಬೆಕ್ಕು ಚೆನ್ನಾಗಿರ್ತವೆ ಕೆಲವೊಂದ್ ಬೆಕ್ಕು ತಿಂತವೆ ಮುಂಗ್ಳಲ್ಲ ತಿಂತಾವ ಅವು ಒದರ್ತಾವಲ್ಲ ಒದರ್ದಾಗ ಓಡೋಡ್ ಹೋಗಿ ನೋಡ್ಬೇಕು
ನಾಯಿನ ಸಾಕ್ಬಾರ್ದು ಮತ್ತೆ ಅದು ಅ ಬಂದ ತಿಂತ ಹಸ್ಕಂದಾಗ ಅದಕ್ಕ ಏನು ಊಟ ಹಾಕ್ಬಾರ್ದು ಅಂತ ಹೇಳ್ತಾರ ಅದ್ ನಿಜನ ಅದಂದ ಕಾಯಿಲೆ ಏಮ್ಸ್ ಅನ್ನ ರೋಗ ಬರುತ್ತೆ ಅಂತ ಹೇಳ್ತಾದ್ರೆ ಮಡಿಕಲ್ಲ್ಲಲಿ ಅದು ಆ ಇವಾಗ ಕಣ್ ಬಂದ ಇವಾಗಂತ ಅಲ್ಲ ಕಣ್ ಬಂದತ್ತ ಅಂತ ಅದ್ರಿಂದ ನ್ನ ರೋಗ ಬರುತ್ತೆ ಅಂತ ನಾಯಿನ ಸಾಕದು ಅಪಾಯಕಾರಿ ಅಂತ ಹೇಳ್ರಿ ಸಾಕದಂದ್ರೆ ಅದಕ್ಕೆ ಊಟ ಹಸವಾಗೈತಿ ಅಂತ ನಾವು ಊಟ ಎಲ್ಲಾ ಕೊಡಕ್ ಹೋಗಬಡದ ಅಂತ ಕೈಯಲ್ಲಿ
ಅಂದ್ರೆ ಅಧು ನೀಜನೆೇ ನಮ್ಮೂರ್ ಕಡೆ ಎಲ್ಲಾ ನಾಯಿಗಳು ಜಾಸ್ತಿ ಸಾಕ್ಥೀವ್ ನಾವು
ಅದೆಲ್ಲ ನಾಯಿ ಪ್ರೇಮಿಗಳ ಇರ್ತಾರಲ್ಲ ಅವರೆಲ್ಲಾ ಹೆಂಗ್ ಮಾಡ್ತಾರೆ ಅಂತ
ಹಾ ಅದಕ್ಕೆಲ್ಲ ವ್ಯಾಕ್ಸಿನ್ ಹಾಕ್ಸ್ತಾರೆ ಅದಕ್ಕಂತ ಹೇಳ ಸಪ್ರೇಟ್ ವ್ಯಾಕ್ಸನ್ ಇದ
ಹ್ಮ್
ಅದು ವ್ಯಾಕ್ಸಿನ್ ಹಾಕ್ಸಿದ್ರೆ ಅವು ಕಚ್ಚಿದ್ರು ಮಾಡಿದ್ರು ಏನ್ ಆಗಲ್ಲ ಅವ ವ್ಯಾಕ್ಸಿನ್ ಅಂತ ಬರುತ್ತದಕ್ ಸಪ್ರೇಟ್ ಆಗಿ
ಎಷ್ಟ ದಿನಕ್ಕಂತ ಇರುತ್ತೆ ಅದನ್ನೆಲ್ಲ ತಗೊಳೋಕದು ನಾಯಿಗೆ
ಹಾ ಇಷ್ಟು ದಿನಕ್ಕಂತ ವ್ಯಾಕ್ಸಿನ್ ಇರುತ್ತೆ
ಆಗ ಸರಿ ಈ ಆ ಯಾವ್ದಾದ್ರು ಹಬ್ಬ ಆಯ್ತಾ ನಿಮ್ಮ ಊರಲ್ಲಿ
ಅದಕ್ಕ ವ್ಯಾಕ್ಸಿನ್ ಹಾಕ್ಸ್ತಿರ್ಬೇಕು ಹಬ್ಬ ಇದು ಇದ್ದಾಗ ಮಾಡ್ತಾರೆ ಅವಕರೆಲ್ಲ
ಹ ಇವಾಗ ನೆಕ್ಸ್ಟ್ ಇವಾಗ ಮುಂದ್ ಬರೋ ವಾರದಲ್ಲಿ ಹಬ್ಬಐತಲ್ಲ ಮೊಹರ ಅಂದು ಅದು ಮಾಡ್ತೀರಾ ನೀವು
ಇ ನಮ್ಮ್ಊರ್ ಕಡೆ ಎಲ್ಲಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅದ್ದೂರಯಾಗ್ ಸೆಲೆಬ್ರೇಟ್ ಮಾಡ್ತಾರ ಅಂದ್ರೆ ಈ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಇಲ್ದಾನನೆ
ಅಂದ್ರೆ ಎಲ್ಲಾ ಜಾತಿಯವರು ಮಾಡ್ತಾರೆ
ಹ ಎಲ್ಲಾ ಜಾತಿಯವರು ಸೇರಿಸಿ ಆ ಈ ಅಲಾಯ ಅಂತ ಆಡ್ತಾರೆ- ಮೊಹರಂದಲಿ ಅಲ ಆಡ್ತಾರಲ್ವಾ ಇದು ಹಾ ಆಡದು ಡೊಳ್ಳ ಬರ್ಸ್ಕಂತ ಅದ್ ಆಡ್ತಾರೆ
ತುಂಬಾ ಜೋರಾಗಿ ಮಾಡ್ತಾರೆ ಹೆಂಗಂದ್ರೆ
ಹಾ ತುಂಬಾ ಜೋರಾಗಿ ಮಾಡ್ತಾರೆ ಎಲ್ಲಾ ಲಾಸ್ಟ್ಗೆ ದೇವ್ರ ದಪ್ಪನಾಗದನೇ ಇರುತ್ತಲ್ಲಾ
ಹ್ಮ ಹ್ಮ
ಆವಾಗ ಓತದು ಕಡ್ದು ಮ ಬಡ್ಕೊಂಡಿರ್ತಾರಲ್ಲ ಓತದು ಕಡ್ದು ಮನೆ ಮನೆಗ್ ಬಂದು ಊಟ ಮಾಡಸ
ಹ ಮತ್ತ ಸ್ ಮಾಡ್ತಾರಲ್ಲ ಏನಲ್ಲೂ
ಅದು ನಡ್ಬರಕ್ಕೆೆ ಆ ಕತ್ತಲ್ ರಾತ್ರಿ ಅಂತ ಹೇಳಿ ಬರತ್ತಲ್ಲ ಅವತ್ತಿನ ದಿನ ಪಕೀರ್ ಅಂತ ಆಗಿರ್ತಾರ
ಮತ್ತೇನು ಇದು ಚಂಗ್ಯ ಮಾಡ್ತಾರಲ್ಲ ಅದು ಯಾವ ಒಬ್ಬಕ್ ಮಾಡೋದು
ಸ ಸರ್ಬತ್ ಸರ್ಬತ್
ಅಲ್ಲಾ ಚೊಗೆ ಅಂತ ಏನೋ ಮಾಡ್ತಾರಲ್ಲ ತಿನ್ನದು ಸೀದು ನಮದ
ಮಾದ್ಲಿ ಅಂತ ಹೇಳಿ ಮಾಡ್ತಾರ ಮಾದ್ಲಿ ಮನ್ಸ ಹಾ ಅದೇ ಪೇರಿಗೆ ಹ ಒಣ್ಸ ಸಲುವಾಗಿ ಮಾರ್ಲಿ ಮಾಡ್ತಾರೆ
ಮಾತ್ಲಿ ಮಾಡ್ಸಿ ಊಟ ಮಾಡ್ಸಿ ಆಮೇಲೆ ಅವ್ರನ್ನ ಕಳಸ್ತಾರೆ ಆಮೇಲೆ ದೇವ್ರ ದಪ್ಪನ ದಿನ ಎಲ್ಲಾ ಎಲ್ಲ ಕಡ್ದು ದಪ್ಪನ ಮಾಡ್ತಾರೆ ಆಮೇಲೆ
ತಪ್ಪನ ಅಂದ್ರೆ
ದಪ್ಪನೆ ಅಂದ್ರೆ ದೇವ್ರರು ಕಳ್ಸೋದು ಕೊನೇ ದಿನ ಮೋರಂ ಕೊನೆೇ ದಿನ ದಪ್ಪನ ಅಂಂತೆ
ಅಲ್ಲ ಒಂದೇ ದಿನ ನಡೆಯುತ್ತಾ ಇಗೆಲ್ಲಾ ಎಷ್ಟ್ ದಿನ ನಡೆಯುತ್ತೆ
ಐದು ದಿನ ಐದ್ ದಿನ ದೇವ್ರ ಕುಂತ ಆದ್ಮೇಲೆ ಐದ್ ಇವಾಗ ಗುದ್ಲೆ ಹಾಕಿದಿದ್ದಾರೆ ನಿನ್ನೆ
ಹಾ
ಗುದ್ಲಿಾಕಿದ್ಮೇಲೆ ದವ್ರು ಕೂರ್ತವೆ ಗುದ್ ಹಾಕಕ್ ಎರಡ್ ದಿನಕ್ಕೆ ದವ್ ಕೂರುತ್
ಸರಿ ಸರಿ
ಆಮೇಲೆ ದಪ್ಪನ ಲಾಸ್ಟ್ ಕೊನೆ ದಿನ ಅಂತೇಳಿ ಅದಕ್ಕೆದ ದಪ್ನ ಅಂತ ಹಾ ಸರಿ ಸಿಗೋಣ ಮತ್ತೆ
ಹಾ ಸಿಗ